ಹಲೋ ಗಾರಿ ಮಟ ಹಲೋ ಎಲ್ಲಿದ್ದೀರಿ ಅರೆ ಹಲೋ ಎಲ್ಲ್ ಉಂಡ್ರಿ
ಎಲ್ಲೇ ಪಾಸ್ಥರ ಕೊಟ್ಟಿದಿರಿ ಪ ತರಾಕ್ಕೆ
ಎಲ್ಲಿ ಆಯಿತೇ ಬಸು
ಹದು ತ ಬೌ
ಬಸ್ಪಸ್ ಎಲ್ಲಾಕೆರೆ ಬಸ್ಪಸ್ ಎಲ್ಲಾಕೆ ರೆ
ಹೇ
ಹದ್ದಿರ
ಹ್ಮ್
ಹರೆ
ಹೋ ಮಗ್ಳು ದೇವ್ರೆ
ಹಾ ನಾವೇ ಹೊಂಟಿವಿ ನೋಡು ಇಲ್ಲಚರಿ ಕಾಲ. ಚೆ ಗಲತ್.
ಗಾರ್ಮಿಟ ಐಟಿಯ ಕಾಲೇಜು ಬಿಟ್ಟೇ ಹೋದಿರಿ.
ನಮ್ದ ಇದ್ರಿ ಜವರ್ ಕಾಲೇಜು ಅದ್ಗಿ. ನಿಮ್ಮ ಪಾದ.
ಕ್ಲಾಸ್ ಅವರ ಚಲೋ ಹೇಳ್ತಾರೀ. ಎಕ್ಸಾಮ್ ಯಾವಾಗ ಅವರಿ.
ಎಕ್ಸಾಮ್ ಇನ್ನ ಮುಂದೆ ಇವಾಗ ಸ್ಟಾರ್ಟ್ ಆಗ್ಯವರಿ ಸೆಕೆಂಡ್ ಇಯರ್‌.
ಹಾ ರೀ.
ಮತ್ತೆ ಊಟ ಮಾಡ್ರಿ ಇಲ್ಲಿ. ಊಟ ರೀ. ಹ ಏನ್ ಮಾಡ್ರಿ ಊಟ ರೀ.
ಊಟ ಇದು ಇಡ್ಲಿದು. ನಾಷ್ಟ ಮಾಡೀವ್ರಿ ಊಟ ಮಾಡಿಲ್ಲ. ನೀರಾಗೆ ಬಿಡಬೇಕು ಏನ್ರೀ ಆಯ್ತು ಏನ್ರಿ ಈ ಕಡೆ ಪ್ರವಾಸ ಇ ಮಾಡವ್ರಿ ಬರ್ತೇಂಡ ನಗ ಹೋಗ ಬುಕ್ ಮಾಡಿವ್ರೀ ಜುಲೈದಾಗ ಹ್ಮ್ ನಮ್ ಫ್ರೆಂಡ್ಸ್ ಅದಾರ ಮೂವರು
ಹಾ ರೀ
ಅ ರೀ ಈ ಸಲ ಒಂದ್ಸಲ ಹೋಗಿದೀ್ರರಿ ಸಲ ಗೋವಾ ಕ ಇಟ್ಟವ್ರಿ
ಗೋವಾತ್ ಅಯ್ ಸರಿ ತ್ರ ಹೋದ್ರಯ್ತವರಿ
ಅ ಒಂದ್ಸಲ ಹೋಗಿದೀವ ರೀ ಹಯಿದ್ರೆ ಒಂದು್ ವೀಕ್ ಹೌದ್ರೀ
ಸರಿ ಸರಿ
ಹಾನ್ೀ ಮನಣಿದ್ರಿ ಈ ಸೈಡು ಇದ್ರಿ ತಿರುಪತಿ ಸೈಡ್
ತಿರುಪಾ ಸೈಡ್ ರಿ ಏ ಚಲೋ ಐತ್ರಿ ದರ್ಶನ ಅದು.
ಹಾ ಇಲ್ಲಿ ಮನೆ ಅಂಡ್ ಇತ್ತ ದರ್ಶನ್ ಅವರೇ.
ಹ.
ಅರೇ ಸ್ವಲ್ಪ ಊಟ ಪ್ರಾಬ್ಲಮ್ ಅದರೀ. ಹ್ಮ ಹಂಗೆ ಅರ್ಜೆಸ್ಟ ಮಾಡಿ. ಹ. ಹಾ ಗೌ ಗೌಕ ಮಾಡ
ಸರ್ ನಮನ್ ಕರೆ ನಾವ್
ಹ್ಮ
ಮತ್ತೆನ್ ನಡದದ್ರೀ ಸಮಾಚಾರ ಎಂಡರ ಮಕ್ಳು ಚಲಾವ
ಹಲೋ
ಹೇಳ್ರಿ
ತಿರುಪತಿ ಹಯ್ದ್ಳರಿ ಬರಟ ಹಂಗೆ ಮಂತ್ರಲಂಗ ಹಯ್ದ್ರರಿ ಹಾ ಹಂಗೆ ಬಾರ ಟೈಮಿಗೆ ಅಲ್ಲಿ ಒಂದ್ ಎರಡು ದಿನ ಇದೀವಿ್ರರಿ ಅಲ್ಲಿ ಮಂತ್ ಟೈ್ ಅಂತ ಐತ್ರಿ ಅಲ್ಲಿ ಬರೋ ಟೈಮ್ಗೆ ಅದಕ್ಕೆ ಹಗೆ
ಸಲಾಮ ಎಷ್ಟೋ್ರೆ
ನೀ ಅಮೌಂಟ್ ತಗೀರಂದ ಮೂರ್ ಸಾರ್ ಹಾ ರೀ
ಎಷ್ಟು ಹೋಗ್ಬದ್ರರಿ
ಹದಿನೈಧ್ರಿ ಸರಿ ಸರಿ ಹೋಗನ ತಗೋ ರಿ
ನೀ್ ಯ ಕಡೆ ಹಲ್ರಿ ಪ್ರವಾಸದ
ಹಾ ಹೋಗಿದ್ದೇ ರೀ ಈ ಕಡೆ
ಯಕಡ್ರಿ ರಾಯಚೂಗ ಏನಾದ್ರ ನೋಡ್ಲಕ್ಕ
ರೈತರ ಎಲ್ಲ ಅದೇ ರಿ ಏನೆಲ್ಲ ಅಂತರಿ
ಏನಾರ
ವಿಡಿಯೋ ಅದ ನೋಡ್ರಿ ಬಿಸಿಲಾದ್ರೆ ಬಿಸಿಲ ಹಾ ರೀ
ಹಾ ಹೌದು
ಮತ್ತದ್ನಾಡು ಆದ ನಿಮ್ದ ಯಾವ್ರ ಯಾವರ ನಿಮ್ದು ಇಲ್ಲ ಮಾಲ್ಗಡೆ ನಡಕ ತ್ತಲ್ಲ ಇ ಹಾ ಹೇಳ್ರೀ ಹಾ ಹಾ ಯ ಅ ಬರ್ತಲ್ಲ ಹಾಗ
ಹಾ
ನರ ಬ ಚಂಗಿ ಮಾಡಪ್ಪಾ ಹಯತವಿ ಮಾಡ್ತವಿ ಲ್ಲ ಹೆಷ್ಟ ನಿ ಶಣ ರ ಡ ಇರಕ್ಕಲ್ಲ ವಿಮ ಹ ಹಲೋ ಹೇಳ್ರಿ ಎಕ್ಸಾಮ್ ಆರ್ನ ಸರಿಕಾವ್ರಿ ಆರಕ್ರೀ ನಪ ಗಾ ಹಾ ಕ್ಲಾಸ್ ಟೀಚರ್ ಯಾರ ಹಾ ಹೌ
ನಮ ಕ್ಲಾಸ್ ಟೀಚರ್ಗಳು ಸರ್ ಅದಾರ ಸರ್ ಸರ್ ಅದಾರೀ ಟೀಚರ್ ಅಲ್ರೀ ಸಂತೋಷರ ಅಂತಾರ್ರೀ ಎಲ್ಲ ಎಲ್ಲಿ ಬಲ್ ಕೊಡ್ಸಿನಲ್ಲೇ
ಚಲೋ ಇದತ್ರಿ ಅಂದ
ಹ್ಮ್
ಹಾ
ಹ
ಎಷ್ಟಂ ನಮ ಸಂತೂರ್ ಇಲ್ಲ ರೀ ಮೊಸರ್ ಕಲ್ರಿ ಹ ಯ ದೇವದ್ರಗಬಲ್ರಿ ನೋಡಿದ್ರಿ
ಏ ನೋಡಿಲ್ರಿ ನ ದೇವದ ನೋಡವ್ರಿ ಮಸ್ರಿಕಲ್ ನೋಡಿಲ್ರಿ
ಯಾವನ್ ಬರ್ರಿ ಒಂದಸಪಾಯ ಹಾ
ಹ್ಮ
ನ ಹ ಮತ್ತ ಎಲ್ಲ ಆರಾಮ್ ಆದಲ್
ಹಾ ಆರಾಮ್ದೇವ್ರೀ ನೀವ್ರೀ
ಹಾ ಆರಾಮ್ ಇದ್ದೀರಿ ಬಸ್ರ ಹಂಗಾರೀ ಎಲ್ಲ
ಹಾ ದೋಸ್ತ್ ಏನ್ ಮಕ್ಳ ಚೆನ್ನಾಗ್ಯಾರ ಹೇಳಲ್ಲದೇನ
ಹ
ಒಂದಿಬ್ರು ಹುಡುಗ್ರ್ರಿ ಸ್ವಲ್ಪ ಬಿಜಿ ಆಗಿಬ ಬಿಟ್ರಿ ಅವ್ ಸ್ವಲ್ಪ
ಎರಳರ
ಹ
ಹಾ ರಿ ಏನು ಅತ್ತಾತರಿ
ಹಲೋ ರಿ
ಹಾ ಹೇಳ್ರಿ ಹದ್ನಕರ ಮಧ್ಯಾಹ್ನ ಆಯ್ತು ಹ ಹೇಳ ಏನ್ರೀ
ಅಲೋ ರೀ ಹಂಗೆ ಇಲ್ಲಿ ಕಾಲೇಜ್ ಒಂಟಿದವ್ರೀ
ಹಾ ರೀ
ಬಸ್ವತ್ ಬಸ್ ಬಸ್ಸ ಅಂತರಿೀ ನಾ ಮೂರ ದೇ ಕಾಲೇಜ್ ಉಂಟಿದ್ವಲ್ಲ ಹಾಂ ರಿ ಬಸವಂತ್ ಅರ್ ಸಾವಕ ಬರ ಬರಿೀ ಕೇಳಸಲ್ಲ ಇದು
ನಾಳೆ ಹದ್ಿನಲ್ಕುರ ನಿನ್ಗೆ ಏಡ್ರ ಬಕ್ಕಳೆ
ಹಲೋ
ಮತ
ಹೇಳ್ರಿ
ಇದ ರೀ ಕಾಲೇಜ್ ಒಂಟಿಡ್ವಾಲ್ಲಾ ಅದೇ ರೀ ಬಸವಂತ್ ರಿ
ಹಾ ರೀ ಹೋಗ್ಕ್್ರೀ ಕಾಲೇಜ್ಗೆ
ಹಾ ಹೋಗ್ಬೇಕ ರೀ ಇದೇ ಊರಾಗದೀವಿ ಬಸ್ಸ ಹೊಂಟದ
ಬಸ್ ಯಾವ್ದ್ ಎಲೆಕ್ಟ್ರಿಷಿಯನ್ ಆದ್ರಿ ಯಾವ್ದಾದ್ರಿ ಹಾ ಎಲೆಕ್ಟ್ರಿಕ್ ಆದ್ರಿ ಯಾವ್ದ್ರೀ
ಎಲೆಕ್ಟ್ರಿಕಲ್ ಬಂದ್ರಿ ಹಂಗಾದ್ರ ಗೌರ್ಮೆಂಟ್ ಗಾಡಿ ಅಂತ ಬಿಟ್ಟಲ್ದ್ರಿ ಅವವು ಪ್ರೈವೇಟ್ ಅವ್ರಿ ಎಲೆಕ್ಟ್ರಿಕಲ್
ಹಾ ಹಾ ಸರಿ ನಮ್ಮ್ ಕಡಿಗೆ ಎಲೆಕ್ಟ್ರಿಕ್ ಅದೇ ಹಾ ಹಾ ಹಾ ಆ ರಿ ಆದ್ರೆ ಒಂದ್ ಬಸ್ ಆದ್ರೆ ಒಂದೇ ಆದ್ರೆ
ಒಂದನ್ನ ಹ
ಒಂದು ಸೆಕೆಂಡ್ ನಿಂದ್ರಿ ಸ್ವಲ್ಪ
ಆಯ್ತತ್ ನಡ ತಪ್ಪ ತಪ್ಪಿ ಹೇಳಿಕೊಂಡ ನಾ ಆ್ತ ಚಲ ಹೇಳಯ್ತ ಐದು ರೂಪಾಯಿನ್ ಐ ರಪಾಯ
ಹಾಂ ರೀ ಹಲೋ ಊಟ ಏನ್ ಮಾಡತಾರೆ
ಹಾ ರೇ
ಹಾ್ರೀ ಊಟ ಏನ್ ಮಾಡಿದ್ರೀ
ಅದೇ ಅನ್ನ ಸಾರು ಬೆಂಡೆಕಾಯಿ
ಹೌದ
ಹ
ಮುಂದ್ ಏನ್ ಪ್ಲಾನಿಂಗ್ ಆದ್ರೆಡ ಇಐಶ್ ಮುಂಷ ಅಂದ್ರ
ನತ್ರ
ಇದು ಮುಂದೆ ಬರಿ ಅಣ ಇದಾಕಂತ ಮುಂದ ಒ ಬರ ಬರ್ರಿ ಅರೆ ಮುಂದೋಗ್ತ ನೋಡ್ರಿ ಹ ಅಲ್ಲ ಜಲ್ಡಿದೀರ ಬಸ್ನಾಗಿದೀವ್ರ ಹಲೋ ಚ ಕೂಡ ಹೋದರ್ಷ್ಟನ್ ಇದಬ್ಬ
ಹಲೋ ಅದ ರೀ ಕಾಲೇಜ್ ಉಂಟಿದೀ ಬಸ್ನಾಗಿದ ನೀವು
ಹ
ಹ ರೀ
ಆಯ್ತವ್ರೇ ನಂಗ್ ಕ್ಲಾಸ್ ನಲತಾವ ನಾ ಆಮೇಲ್ ಮಾಡ್ತೇವಿ
ಹೇಳರಿ ಹೇಳರಿ ಒಳ ಮ ಹಲ್ಲ ಆಯ್ತ